ಟ ನ ಕೇಳಲ್ಲ ಇದ್ರಾಗ ಹಲೋ ಕೇಳಲ್ಲ ಲೆ ಏನು ಹಲೋ ಹಲೋ
ಏನು ಕೇಳಲ್ಲ ಏನ್ ಲೇ
ಹಾ ಈಗ ಅಲ್ಲ ಹೇಳ್ತರಿ ಯತ್ ಯಾವ ಅಂದ್ರೆ
ಚೇ ಇಬ್ರೂ ಓಪನ್ ಮಾಡ್ ಬಸ್ಯ
ಇ ಆಯ್ತಲ್ಲ ಹಂಗೆ ಅಲ್ಲಿ ಮ್ಯಾಲ ಇದ ಇವತ್ತು ನಂಗೇ ಹೇಳಕ್ಕೆ ಬಿಟ್ಟರೆ ಇವತ್ತ ಇಬ್ರು ನಳ ಇಪ್ಪತ್ನಾಕ್ುದನಾ ಎರೆಡು ಮೂರು ವರ್ಷ ಮಾತಾಡಬೇಕು ನಾವು ಫರ್ಸ್ಟ್ ಅಳಿದು ಅರ್ವತ್ತು ಬಂದಿತು ಜಟ್ಟ ಖಾಲಿ ಇರ್ತಾನ ಏನಿಲ್ಲ ಹ ಮಾಡಬ ಮೂವತ್ತು ಸಿಕ್ಕಾತಿ ಹಾ ಆ ಬರ್ತಾಚ್ಚಿಗೆ ಆೇತ್ ಮೆಸೇಜ್ ಮಾಡ ಬರ್ ಇಲ್ಲ ಬರ್ತದೆ ಅಂದ್ರಲ್ಲ ನಂದು ಅದು ಬೇರಿಗೆ ಬೇರೆ ತಾವೇ ಬಿಟ್ಟಿರಿಲ್ಲ ಬರ್ತವೆ ನಾವು ಮತ್ತ ದರ್ ಬರ್ತ ಅದು ಯಾರ ಒಪ್ಪಿಕೊಳ್ತಾರೆ ಮತ್ತೆ ಹೂ ಹೂ ಹುಡುಕಾಡಿ ಕೊಡ್ತಾರಾಂದ್ರು ನಮ್ನ ಹೂ ಹೂ ಯೂನಿಯನ್ ಬ್ಯಾಂಕ್ ದು ಯಾವ್ದಾದ್ರೂ ಆಗ್ಲಿ ಓಟ್ಟಿಪ ಈವು ವಾಟ್ಸಪ್ ಯಕ ನೀ ನಂಬರ್ಗ
ಅ ಬ್ಯಾ
ಯಾಕ್ ಕುಡ್ಲ ಮತ್ತೆ ಇನ್ನು ಮು ಯಾಕ ಕೊಡು ಇನ್ನು ಒಂದು ಅರ್ದ ತಾಸ ತಾಸ ಆಡತಾಸಿ ಇಗುಕ ಇಬ್ಬರು ಇಳಿದ್ರೆ ಹೋಗಲಾಗಿಬರಂಗಿಲ್ಲ ಅಲ್ಲಿ ಹಾಕಿದ್ರೆ ಡೈರೆಕ್ಟ್ ಭರ್ತತಿ ಓಪನ್ ಅ ಇ ಏನ್ ಮಾಡ್ಕೋಬೇಡ ಅಷ್ಟೇ ನೀವು ಇಪೆ ಹಾಕ ಬೇಕು ಕಾಪಿ ಮಾಡ್ಕೊಂಡು ಅದು ಇದು ಉತುಡು
ಹ
ಹಳ್ಳಿ ನಂದು ಹತ್ತು ನಿಮಿಷ ಆಗಲ್ಲ ಕಟ್ಾಯ್ತಲ್ಲ ಅಗಳ ಫೋನು
ಲೆ
ಹ್ಮ್ ಇಲ್ಲಿ ನೋಡ್ ಇ ನೋಡ್ಬ ಇಲ್ಲ ಅದು ಮ ಮ್ಯಾಲ ಬೇರೆ ಮಾತಾಡೋದು ಬೇ ಮೇಾಲ ತೋರ್ತಿದ್ದ ಇದು ಬಿಡ್ಕ ಅದ
ಇಬರು ಅನ್ಸ ಬನ್ನದ್ರಿ
ಸಮ್ಮದಿಲ್ಲ ತೇಂಗರ ಹೊಡಿ
ಹೇ ಅದಕ್ಕ ಅಚ್ಚಿ ಇದ್ದುಕಾ ಅಚ್ಚಿರೆನ್ ನೀರ್ ಗ ನಂದೂ ಪೋನ್ ಸುಮ ಆ ಎರೆಡು ಮಾತಾಡು ಐದೇ ಸತಿ ಬರ್ತದ ಇಲ್ಲ ಅರ್ನೆ ಸತಿ ಬರ್ತದೆ ಅದ್ರಲ್ಲ ಐದು ಸುತ್ತೆ ಇದ್ರಲ್ಲಿ ಐದು ಸುತ್ತೆ ಅದಕ್ಕೆ ಹತ್ತು ಇದುಕ್ಕೆ ಹತ್ತು ಚಂತೆನ ಹಬಂದ್ರೆ ನಾ ಚಂತೆನ ಅದೇ ಮಾಡುತ್ತೀನಿ ಹ ಹ ಹತ್ತನಡ್ವ ಆಯ್ತ್ತ್ತ ಯಾರಿಗೆ ಬ ನ ಅಲ್ ಇದಕ್ಕ ಹೋದಂದ್ರೆ ನಾ ಹೆಚ್ಚಾ ಮಾತಾಡ್ತಿರ್ತವಿ ೂ ಕೊೋ ಅಂದ್ರೆ ಎರಡಫೋನ್ ಒಂದ್ ಫೋನ್ ಇಲ್ಡು ಒಂದ್ ಫೋನ್ ಇಲ್ಡು ಕಷ್ಟಂಬರ್ ಅಂತಏನ ಸುಮ್ಮು ಕುಂತೀರ್ತಾರ ಟೈಮ್ ಎಷ್ಟು ನನ ಹ ನ ಎಷ್ಟು ನಿಮಿಷ ಐತ್ಲೆ
ಅದೇ ಮಮ್ಮ ಇದ್ರೊಳಗ ಮೂ ಮೂರ್ ನಿಮಿಷ ಆಗತಿಲ್ಲ ಮೂರ್ ನಿಮಿಷ ಇಪ್ಪತ್ತು ಸೆಕೆಂಡ್ ಆಗತಿ ಮೇಲೆ ಉತ ಯಾದ ಗ ಕಿನ ಹಂಗಗೆಗ ಅದ ಅಲ್ಲಿ ಅಲ್ಲಿಕ್ಕೆ ಇಲ್ಲಿ ಮಾತ್ರ ಇಲ್ಲಿ ಹೌದು ಇದು ಯಾವಾಗ ಗಂಟ ತಾಲೂ ತ ಎ ಮು ಇ ಎ ಇಲ್ಲಿ ಇಲ್ಲಿ ಮುಕ್ಕೋತ್ತರ ನೀ ನಾಳ ಅಗೆ ಎಲ್ಲ ನೀ ಅಲ್ಲಿ ಬರ್ತೀರಂತ ಅಲ್ಲಿ
ಇಗಾದ್ರ ಕೂಡ ನಾಗತ್ತೆ
ಹ ಡ ಪೈಸ ಯಾಕ ಜಲ್ಲಗೂಡ ನಮಬೋುವ
ಅಲ್ಲಿ ಜಲ್ದಿ ಮುಖತ ಅಲ್ಲಿ ಮುಕ್ಕಳದು ಜಲ್ದಿ ಹೇಳ ಲೇಟ್ ಆಗ್ಯವ ಶಿಸ್ತು ನಿಿದ್ದು ಕಪ ಇದ್ದಕ ನ ಇದ್ದ ದಪ್ಪಗನ ನಾ್ ನೋತ ಸಾಯಣ ಬಿದ್ದರ್ ಅಲ್ಲಿಲ್ಲಿ ಏಳು ಏಳಕ್ ಬರಾಬರಿ ಇದ್ದಳ ನಾವ ಇಲ್ಲ ಐದ ಆರಕ್ಕೆ ಎದ್ ಬಿಡ್ರರು ಹ್ಮ್ ನಂಗೆ ಯಚಾರ ಆಗಬ ಬಿಡ್ತ ಇದ್ ಬರೋದಲ್ಲ್ಮ ರಾತ್ರಿನ ಅವ್ರಿಗೆಲ್ಲ ದೊಡ ಮುಕೊಂಡ ್ರ ಮುಂಜೆ ಜಾಕ ಮಾಡಿಿಕ್ರ ನಾವಾಗ ರಾತ್ರಿ ಹತ್ತು ಹತ್ತೂುವರೆ ಅ ನಿಂತ ಕೊಗೆ ಊಟಗ ಊಟ ತಗೊಂಡು ಹೋಗ್ಬೇಕು ಪಾರ್ಸಲ್ ತೊಂದಿ ನೀರ್ ಕಸಕ್ಕೆ ಊಟ ಮಾಡ ನೀರ್ ಕಸ ಜಲ ಮಾಡಿ ಮತ್ತೊಂದ್ ತ ಅ ಎದಕ್ಕೆಸ್ ಫೋನ್ೋಡ್ಕೋದು ಹಾಗಂಗೆ ಮುಕಮ ಬಿಡೋದು ಲ್ಫೋನ್ ಸೈಡ್ ಇಟ್ಟು ಮುಕ್ಕಡ ಇಲ್ಲಲ್ಲ ಇ್ೊಡೋಡ ಇ ಮುಖ ಫೋನ್ ಹೋಗದ ಇಲ್ಲ ಹೊಟ್ಟೆನ ಬರ್ತದ ಕೋನ ಒಂದ್ ಹತ್ತು ನಿಮಿಷಗಿಂತ ತಲೆ ಬಂದತವು ಮಲ್ಕೊಡದಂಗೆ ಮತ್ತೆ ಮುಂಜೆಾಲ ಅದ ಅವ್ರನ ಇದ್ರಲ್ಲ ನ ದೊಡ ಒಂದ ಆರ್ ಸುಮಾರು ಐದಐದವರೆ ಆರ ಕ್ಷತ್ರ ಆಗ್ಿಬಡ್ತ ಯ ಸಂಡಸ್ ಸಂಡ್ರಸ್ ಕುೊಂಡು ಬಂದ ಎಲ್ಲ ಇದು ಮಾಡಿ ಹೋಳಕಿ ಹಿಂಗ ತಯಾರಕತ್ ಊರ ಹಕದುದವಾ ಈಗ ಜಾಕಕ ಮಾಡಿ ಬರತ್ತ ನಾವ ಸಿ ಜಾಸ್ ಸಿ ಎಿ ಗಾ ಎಲ್ಲ ಸ್ವಲ್ಪ ಪಳೆೌಕ ದೊಡಕ್ಕೆ ಸೇಡ್ ಹ ಹಂಗಾಗಿ ಒಟ್ಟೆ ಡೂಟಿ ಮಾಡ್ಕೊಂಡು ಮತ್ತೆ ಅದೇ ಟೈಮ್ ಮಕ್ಕಳದು ಹನ್ನೆರಡು ವಲೆ ಹನ್ನೆರಡರ ಕಳದತ್ರ ಮುಖ ಒಂದು ದಿನ ಹ ಇಂದು ಜಲ್ದಿ ಅಲ್ಲಿ ಅಲ್ಲಿ ಜಲ್ದಿ ಮುತಾನೆ ಜದಿಂದ್ರೆ ಜಲ್ದಿ ಮುಕಡ್ತಾನ ರೂ ಉಪೋಗಿಸುತ್ತೆ ಅವ ರೂಮ್ಾಗ ಇದ್ಂದ್ರ ಆ ಟೈ್ ರೂಮ್ ಇದ ಕೋತ ಎಂಟು ಕುಮನಾಗಿದ್ರರು ಮುಕ್ಕಳದ ಹನ್ನೆರಡು ಒಂದ ಅವ ಇಲ್ಲ ನಾ ಇದ ಬ ಬಿಡ್ತನೆ ಕಮ್ಮಿ ಆದ್ರೆ ಅಷ್ಟೆ ಮುಖಾಲ ಬಡ ಹ ಕು ಇದ
ಮರಾಟ ಮ ಹಪಾನ ಸ ಶಲ ಪಮಾಣ್ಣ ಮಾಯಾ ಮತ್ತ ಕುರ್ಯ ಹ್ಮ್ ಗುರ್ರ ಮತ್ತೆ ಹು ಮ ಹ್ಮ ಹೊಲಗೆ ಒ ಎರಡ್ ರೂಮ್ ಅಂದ್ರೆ ಒಂದ್ ರೇಂಜ್ಗೆ ಐತಿ ಬಡಿಗಿ ಎಲ್ರುೂ ಒಮ್ಮೆ ಹದ್ರರು ಮುಖಳಂಗ್ರ ಐತಲ್ಲ ಮುಕ್ಕಳಂಗ ಐ ನಾವು ಒಟ್ಟ ಒಂದ ಮು ಮುಕ್ಕಳ ಐ ಹ್ಮ ನಾನು ಕಲ್ಲಬ ಒಟ್ಟರು ಹ್ಮ್ ಅದದೆಲ್ಲ ನಾ ನು